ಹ್ಮ್
ಯ ಮಾಡತಲ್ಲ
ಏನಿಲ್ಲ ಖಾಲಿ
ಹ್ಮ್ ಎಷ್ಟು ಹೋದೆ
ಹಾಗಾಗಿ ಒಂದ ಅ ಆರೂರ್ಗಿನ ಹಾಗಿ ಎಷ್ಟ ಆಗತ್ನ
ಹ್ಮ್ ನಾಳೆ ಹೋಗ ನ ನ ಶುಕ್ರಾರ ಹೋಗನು
ಶುಕ್ರಾನ್ ಹಬಡ ಬಿಡ್ಲಿ
ಶುಕ್ರಾರ ಹಣ
ಹ್ಮ್
ಹ್ಮ್ ಯತರವಾ
ಅದೇ ಮತ್ತ ಇ ನನ್ಗೂ ರೊಕ್ಕನ ಇಲ್ಲ ಈಗ
ಹ್ಮ್
ಇದು ಈ ಪ್ರೋಸೆಸಿಂಗ್ ಬಿದ್ಯುತ್ ಏನ್ ರಾ ಕಿಕ್ ಬಂದು ಅಂದ್ರ
ಹ್ಮ
ಅದ ಒಂದು ಒಂದ್ ಅಂಗಿಯಾರ ಏ ತೋತ್ನ ಕೊಡುದ್ ಕೊಟ್ಟೆ ಇದ್ನೂರ್ ಇಟ್ಟ ಒಂದು
ನತುನ್ನ ಜವ ದಿಸಲಗ
ಹ್ಮ್
ಇನ್ನ ಏಳು ದಿವಸಲಾ ಬರ್ಬೇಕಂದ್ರೆ
ಹ್ಮ್ ಯಾವ್ರ ಬರ್ಲಿ ಹೊಟ್ಟೆ ಯಾಗ ಹೋಗ ನೋಡ್ರಿ ನಾಳೆ ಒಣ ನಾಳೆ ಒನು
ನಾಾನೆ ಚಲಿಕೇನೆ
ಹ್ಮ್ ನಾ ಕಾಲೇಜ್ಗೆಗಣನು ನಾ ಕಾಲೇಜ್ ಹಲ್ಲ
ಹ್ಮ್ ಮತ್ತೆ
ಇಲ್ಲ ನಾಣಿಲು ಮದವತ ಒಬ್ಬರು ಪಪ ಅದಕ್ಕಲ್ಲ
ಮತ್ತ ನಿನ್ ಪಾಸಿಂದ
ಭಾಷೆ ನೋಡ್ತನ
ಹ್ಮ್
ಹ್ಮ್
ಗ್ರಾಗಣ
ಹ್ಮ್ ಈಗ ಇಲ್ಲಿಕ್ ಮನ್ಯೇತ್ನಾ ಏನಂತಾರ ಇನ್ನೊ ಸಸ್ ಬಿಟ್ಟು ಹತ್ನ
ಹ್ಮ್
ಹ್ಮ್ ಕತನಾ
ಹಾ
ಹ್ಮ್
ಮತ್ತ
ಹ್ಮ್ ಮತ್ತೇನುಲ್ಲ
ನೀ ಮನಾರಲ್ಲ ಆರಚ
ನನಾರು ಕೇಳ
ಉದಾರಣಾಗ
ಕುದುರೆ ಮುಖ ಎಲ್ಲಾ ಮುಷಾರಣ ಮತ್ತ
ಹ್ಮ್ ಅಲ್ಲಿ ನಡ ನ ಕೇರಕು ನೀವ್ ಲೈಸೆನ್ಸ್ ನಡತಿ
ಲೈಸನ್ಸಏನ್ನು ಎಲ್ಲಾದ ಒಂದಲ್ಲ
ಎಲ್ಲಾ ಕಡೆ ಒಂದಾನ ಮತ್ತ ಇಂದ ತಗಸ್ಬೇಕಲ್ಲ ಸೇಟ್ ಪಾಸ್ ತಗಸ್ಬೇಕಲ್ಲ
ಅದ ಟೋಲ್ ಅಷ್ಟ
ಟೋಲ್ ಅಷ್ಟತಾನ
ಹ್ಮ್
ಸರ್ಸಲ್ಲಯ
ಗೊತ್ತಿಲ್ಪಾ ಏನಾಯ್ತು
ಹ್ಮದಾ ಕೆರ ಎಲ್ಲಿರು
ಕೆಳ ಗಲ್ಲ ಜಲ್ಲ ಫೋ
ಅಲ್ಲ ಎಲ್ಲ ವಿಬರಾರಣ
ಹ್ಮ್
ಹೆಂಗಗೆ ಮತ್ ಅವ್ರ ಭಾಷೆ ಆಯತು ಹೆಂಗ
ಹಿಂದಿ ಹಿಂದಿ ಎಲ್ಲಾ ಬರತ್ತಾವ ಎಲ್ಲಾ ಕಡೆ
ಹ ಕೇರಳ ಜಾಸ್ತಿ ಹಿಂದಿ ಮಾಡತಾರಾಗಲ್ಲ
ಹಗೋಗ ಮಾತಾಡ್ತಾರ ಹೋಗ ಯಾರ್ಗ ಹಿಂದಿ ಮಾತಾಡ್ತಾರ ಅದು ಗೊತ್ತಿಲ್ಲ ನಗೆ
ಕುೂಡದ ಮಚಾರತಾರ ಕುಡದ ಮಚಾರ ತರಲ್ಲ
ಮೈಲ್ಲಿ ಅದಡ್ಯಾಡಕ ಏನ್ ಹಂಗ ಹಿಂಗ ವರ ಕೆಲಾರ್ಗ ಕೇಳ್ತಾರ ಇಂಗ್ಲೀಷ್ ಹಿಂದಿ ಹ್ಮ
ಹ್ಮ್
ತ್ತ
ಹ
ಹ್ಮ್ ಏನು ರಂಗಿಲ್ಲ ಏನಿಲ್ಲ ನಿಮ್ ಮನ್ಯಾಗ ಹೋಗಂದ್ರ ನ ನಾಳೆ ಆದ್ರು
ನ ಮನ್ಯಾಗ ಬೈದ್ರ ಮತ್ ಎರಡ್ ದಿವ್ಸ ಅಲ್ಲಿ ಬಿಡ್ತಂದ್ರ ಮತ್ತದಪ್ಪ ಯಾರ ಮತ್ತೆ ನಳದ
ಹ್ಮ್
ಅತ್ತ ಕಡೆ ಟ್ರಕ್ ಹಾಕ್ಸೋ ಎಂದಾರ
ಹ್ಮ್
ತೊಂದ್ರ ತೋತನ ಇಲ್ಲ ಅಂದ್ರೆ ಇಲ್ಲ
ತಗೋರು ತಗೋಲ್ಲಾ ಒ ನಂಗಿ ತಗೋ ನಾನು ಅಷ್ಟೊ ತಗೋತ
ಐತ್ ನ ಕಡೆ ಈಗ ಒಂದ್ ಹಂಗಿನ ಪ್ಯಾಂಟ್ ಐತೆ ನೋಡ್ನ ಆದ್ರರು
ಹ್ಮ್
ಸುಮ್ಮ ಇಟ್ಟು
ವೀರಾ ಒಂದು ಕೊಡಸದಾನ
ಹ ಅ ಮತ್ತ ಅ ಕಟ್ಟ ಸ್ಥಾನ ಸತ ನೆ
ಹಾ ಮೂರ್ ನೂರು ರೂಪಿ ಪೆಟ್ರೋಲ್ ಹಾಕದಲ ನಾ ಒಬ್ಬ ಇಲ್ಲಿಕ್ ಹಾಕೆ ನಾ ಪೆ್ರೋ ಹ ಮೂರ್ ನೂರು ರೂಪಾಯಿ ಉಳಿತಾ ನ್ನ ತಗಂಬದು
ಒಂದ್ ಅರ್ಬಿಯರ್ ಕೊಡಸ ಬೇಕಂದ್ರೆ ನಾನ ಹಾ ಹ ಅಲಿಮಟಡ್ ನೋಡದ ಅಮಟ ಸಸ್ತಾರ ರತಿ
ಹ್ಮ್
ತೋ ಈಗಯ್ಯ ಇಲ್ಲಿ
ಹ್ಮ್
ಮಾರ್ಕೂಟದಾ ಎಲ್ಲ ಇಾಮ್ದಾ
ಹ್ಮ್ ನನ್ ಪಾಸ ಆಗ್ಲ ಇಲ್ಲಪ್ಪ ಮಾರ ನಾಾವೆ ಹೋದ್ರೂಊಲ್ ಜಲ್ದಿ ಬಾ ಅಂದ ನಾ ಹೋದ್ರು
ಹ್ಮ್
ಜಲ್ದಿ ಬಾಣಿ ಅಂತ
ಈಗ ಮಾತ ನೀ ಹೊಸಾದ ಫಾರ್ಮಾಕ ತೂಕ ನೇಮ್ ಡೇಟಾ ಬೇರೆ ಮಾತೇನಾ
ಹ್ಮ್ ಹಾಗ ಹೊಸಾದ ಇಲ್ ಅದ್ದ ಹಾಕ್ನಾ ಪೈಲಾ ಹೊಕ್ಕಿನ
ಹ್ಮ್
ಹ ಅವಂಗ್ ನಂಬರ್ ಅವಂಗ ಓ ಟಿ ಪಿ ಅವದ ನ ಓಟಿ ಪಿ ಹಾಕ್ತರ ಜಲ್ದಿ
ಅವಫನ್ನ್ ನಂಬರ್ ಆತ ಹಚ್ಚಾ
ಹ್ಮ್ ಅದೇ
ಹ್ಮ್ ಅದ ನೀ ಇದನ್ನು ಕಟ್ಟಲ ಕೊಪಣ
ಹ್ಮ್ ಹ್ಮ್ ನಯ ನನಗೆಷ್ಟ ಬರ್ತದ್ಲಿ ಪಾವ
ನಿ ಅಷ್ಟೇನ್ ಬರತತಿ ಅದರ ಬರತ್ ಮನ್
ಈಲೋಗದುಾಯತ್ ಕಸಲ್ಲಿ ಅವರು ಏನ ಈಗ ಒಂದ್ ಫ್ಲಿಪ್ಕಾರ್ಟ್ ಇಂದ್ರ ಒಂದ ಪ್ರಾಡಕ್ಟ್ ತರ್ಸಿದ್ನಯ
ಹಾ
ಅಲ್ಲಿಲ್ಲಿ ಹೋಗಿ ಅದ್ರ ಬಗ್ಗೆ ರಿವ್ಯೂ ಮಾಡ್ರಿ ರಿವ್ಯೂ ಮಾಡಿದ್ರೆ ಐದು ರೂಪಾಯಿ ಬರ್ತಾಂದಿರ್ತದೆ
ಮಾಡಿದಿನ ರೀವು
ಸರಿದೂ ಅಡಿಲ್ಲ ಅದ ಕಾಯತ್ ಕಳಸೇ ಇಲ್ಲ
ನಾಕಳಸ್ ನತ ನಿ ಮೆ
ಕಳಸು ಏನ ಕರ್ಮ
ಹಣ ಅವಾರ ಹ್ಯಾಂ ಕ ಬಿಣ ಅ
ಹ್ಮ್ ಅವ್ರಗ ಏನೋ ಕಳಸ್ತಾರ ಮಂತ
ಹ್ಮ್ ಮನ್ಂತದೆ ಹ್ಮ್ ಮತ್ತೆ ಹೇಳ್ಬೇಕು ನೀವು
ಹ್ಮ್
ನಮ್ದು ಈಗ ಬಂದತದ ಇದ್ರ ಕಾರ್ಯ ಆಬ್ ಪೇಮೆಂಟ್ ಎರ ದಿವ್ಸ ಬರಲ್ಗತ್ತಾ
ಹ್ಮ್
ಈಗ ಆಪ್ಷನ್ ಕೊಟ್ಟಾರ ಚೂಸ್ ಮಾಡುದು ಐ ಡಿ ಮತ್ತೆ ಬ್ಯಾಂಕ್ ಅಕೌಂಟ್ ಈ ಹಾಕ್ನ ಇದೊಂದ ಕಾಲ್ ಮುಗತಿ್ಲ ಒಟ್ಟು ಮೆಸ ಮಾಡ್ತನಾ ನ ಪೋನ್ಪೆ ಾಯಕ್ ನ ಒಂದ್ ಎರಡ್ ರೂಪಾಯಿ ಬರ್ತಾವ ಆಮೇಲೆ ನೋಡು ಟ ಬರ್ತ ವಟ್ ಹ್ಮ್ ಸೂರ್ಯ ಒಟ್ಟು ಮುಶ್ಯಾನತ್ನ ಬರೋಬರ ಇಲ್ಲ ಅವ ಯಾರ್
ಅವನ್ ೋನ ಎತ್ತಾವಲ್ಲಪ್ಪ ಅವನ್ ಪೋನ ಎತ್ತಾವಲ್ಲ
ನೂರ ನಾಳತ್ರರ ಪಾನಾ ಇಲ್ಲಿಯ
ಹ್ಮ್ ಪಹಲ
ಇ ಹರಿ್ಯಕಕ್ಫೋನ್ ಹಚ್ಚೆ ಹರಿ್ಯಾಣ ಫೋನ್ ಇಲ ಯ ಎಡ್ಸ್ತ ಅವನು ಮಿಸ್ ಆ್ ಕಾಲಲ್ಲ
ಯಾರ ಗೊತ್ತಾ ಬೇರೆ ಯಾರು ನಂಬರ್ ಇದಂದಾವ ಇಪ್ಪ ಯಾರು ನಂಬರ್ದಾವಣನು
ಅವರ ಅಪ್ಪ ನಂಬರ್ ಹೆಚ್ಚಿಕ್ಕ ಅಂದ
ಹ್ಮ್ ಅವನ್ ಮಮ್ಮಿ ನಂಬರ್ಲೆ ಒಂದಾ ಅವನ ನಂಬರ್ಲ್ಲ
ಹಿಂಗ ಆತ್ನದ
ಹ್ಮ್
ನೂರ ನಲ್ವತ್ ರೂಪಾಯಿ ಮತ್ ನನಗೆ ಎಂಬತ್ ರೂಪಾಯಿ ಆಟ ಬರ್ತಾವ ಐದು ಕಾಲ್ ಮಬೇಕ
ಇಲ್ಲ ಚಪ
ಹ್ಮ್ ಹೆಚ್ ಬರ್ಪ್ಪಮ್ಮ
ಹೆತ್ ಮಾಡ ಹ್ಮ್ ಅಷ್ಟೇ ಬರ್ತಾ ಹ ಅಷ್ಟು ಬರ್ದು
ಹ್ಮ್ ಒಂದ ಕಾಲಿ ಎಂಬತ್ತು ರೂಪಾಯಿ ಅ ಆರ್ನೂರ ಮ್ಯಾಲ ಇರ್ಬೇಕಾನಾನು ಎಲ್ಲ
ಹ್ಮ್
ನಮ್ಮ ಆರ್ರ ಮೇಲೆಳಲ್ಲ
ಹ್ಮ್ ಹ್ಮ್ ಮತ್ತ
ಕೇಳಬೇಕ ಕಲ್ ತಾಪ ಮುಜನ ಲಾಟ್ರಿ ಒತೀಗ
ಹ್ಮ್
ಹ ನಲ್ಲತ್ತು ಒಂದ ಸಾವಿರದ ಮುನ್ನೂರು ಎಟ ತೊಂಬತ್ತು ರೂಪಾಯಿ
ಎಲ್ಲಿನ್ೈ ಕಾರ್ಯ ಮಾತಾಡೋದ ಇ ಮಾತಾಡಿ ಏನು ತರೋಣ
ಮತ್ತ ಅದನೇ ಆತ್್ಮ
ಇಪ್ಪ ರೊಕ್ಕ ಪಕ್ಕ ಭಾರ ರ್ಚ ಅದು ಬತ
ಏನ್ ಖರ್ಚ ಏನ್ರಕ್ಕ ಪೆಟ್ರೋಲ್ದು ಮತ್ತ
ಹ್ಮ್
ನಾನು ಖರ್ಚ ಆಗಲ್ಲ ಮುನ್ನೂರು ರೂಪಾಯಿ
ಹ್ಮ್
ತಿ ಕಷ ಮಾತ
ುಟ ಮತ್ತೆ ಮಾಡೋುದು ನಾಳ ಕಾಲ ಹಾಮಾನ
ನಮ್ಮತ್ ನಾಡ್ ಹೋಲಿಕ್ಕೆಂದ ಕಾಲೇಜ್ ಹೋದಾ ನಾಳ ಒಂದ ದಿವ್ಸ ನಾಡ್ದ ಒಂದ ದಿವ್ಸ
ಹ್ಮ್
ಆಮೇಲೆ ಶುಕ್ರವಾರು ಒಂದ್ ದಿವ್ಸ ಹೋಗ್ಯ ಶನಿವಾರುಟ್ಟುಕುದ ರವಿವಾರ ಸಟಿ ಇತ ಮ ಸೋಮವಾರ ನಂತ ಕಾಲಜ
ಸುಮಾರ ಇಂತ ಕರೆಕ್ಟ್ ಕಾಯಿಸಕ ಹ್ಬಿಡುದು ಬ
ಕಾಲೆ ಶುಗದ ಬುಡ ಮಾರ ಮಾರ್ತ ಬ್ಯಾಸ ರಕಾತಲ್ಲಿ
ಹ್ಮ್
ನಿಮ್ ಮಿಸ್ ಯಾರದಾವ ಚಲೋಯಐತ್ ನೋ್ರ ಅೌಲ್ಲ ಈಗ ಆಕೆ ಮಣಾಳ್ಕ್ರ ಇಲ್ಲಿ ಎಡುಸ್ತಪ್ಪ ಆದ್ರರು
ನ ಸದ
ಹ್ಮ ಸರಿನ ಅಟ್ಟ ಬಯತನ
ಹ್ಮ್ ಈಗ ಹರೀಶ್ ಹರೇ ಹಚ್ಚಿದಪ್ಪಾ
ಆ
ಹರೆ ಹಚ್ಚಿದ್ದ
ಎನ್
ಏನ್ ಅನಸ್ತಿನ್ಲಿ ಅಂದ
ಹ್ಮ್
ಬೈ ನಾ ಒಂದು ಹತ್ ನಿಮಿಷ ಬಿಟ್ಟ ನಿ ಹಸ್ದು ಅವವಾಗ ಹಚ್ಚು ಅಂತ ಹೇಳ್ದ ನಾನೇ ಹೇತ್ ನಾನನೆ ಹ್ಮ್ ಆಯ್ತ
ಹ್ಮ್ ಈಗ ನೀ ನೀ ಇನ್ನೊಂದು ಕಾ ಹದತ್ಲ ನೀ ಅವಂಗ ಹಾಯಚ್ ಬಿಡ
ಇಲ್ಲ ನೀಂಗ ಹಸ್ತೀನಿ
ಮಂಗ ಚ ಹಕನ ನ
ಹ್ಮ್ ನಿ್ದ ಒಂದ್ ಲಾಸ್ಟ್ ದತ್ಲ ನಿನ್ ಜೋಡಿ ನಿಂದ ಒಂದ ಲಾಸ್ಟ್ ಉಳಿತ ನಾ ಹಚ್ಚುದು
ಹ್ಮ ನಿಂಗ್ ಒಟ್ಟ ಹಚ್ಚಬೇಕಮ್ಮ ನಾಾಯಯದ್ನ ಆಯದ್ನ
ಹ ಹಚ್ಚಲಿಕ್ಕೆ ಬಿಡು ನಡಿತತಿ ಐ್ಲಾ ಮತ್ತೆ ಯಾಕೆ ವೇಸ್ಟ್ ಮಾಡುದದ ಒಂದ
ನನ್ ಮುದತಿ ಈಗ ನಿಂದ ಇರ್ಬೇಕಕ್ ಈಗ
ಹ್ಮ್ ಅದೇ ನಿ್ದೆಲ್ಲ ಹಚ್ಚ ಮುಗ್ದತ್ತ
ಹ್ಮ್
ನನ್ ಜೂಡಿಯ
ಹ್ಮ್
ನಂದು ನಿನ್ ಜೋಡಿ ನಾಲ್ಕ್ ಮುಗ್ದಾವ ಇನ್ನೊಂದ್ ಇರ್ಬೇಕ
ಹ್ಮ್
ಅದನ್ನೊಂದ್ ಹಚ್ಬಿಡ್ತೀನಿ
ಹ ಚಲ್
ಹೌದಲಾ
ಹ್ಮ್
ಹ್ಮ್
ಮತ್ತೆ
ಮತ್ತೆ
ಮತಲ್ಲ
ಹ ಹ
ಈಗ ಬಿಸ್ನೆಸ್ ಏನಾರ್ ಐಡಿಯಾ ಕೊಡುವಸ ಬಿಸ್ನೆಸ್ ಏನ ಹಾಬೇಕ
ನೀ ಬಿಸ್ನೆಸ್ ಪಹಲಾ ಎಂತ ಸ್ಟಾರ್ಟ್ ಮಾಡ್ಬೇಕಕ್ ನೀ ಒಂದ್ ಸತ್
ಏನ್ ಸ್ಟಾರ್ಟ್ ಮಾಡುದು
ನೀಏನ್ ಚಲೋ ಮಾಡ್ಬೇಕಕ್ ಈಗಿನ್ತ್ರಿೀ ನೀ ನ ತರೋಣ
ನೀರ್ ಮಾಡಿ ಈಗ
ನಾ ಏನ್ ಮಾಡಿಲ್ ಬಿೂಡ ನನ್ನ ಚಾಲೂ ಮಾಡಿಲ್ಲ
ನಾನ್ ಬಹಗ
ಏನ್ ಮಾಡುದು
ಏನ್ ಮಾಡುದುನ್ನ ಮತ್ ಬಿಸ್ಸ್ ಎಲ್ಲ ಬಿಸ್ನೆಸ್ ಬ ತಾನ ಐತಿ ಎಳವತ್ತಮಿನ
ಮನಿತನ ಇದ್ರ ಕ
ನಾ್ ಮನ್ಯಾಗ ಇದಿದ್ ನೋತತಿದ್ರಪ್ಪಾ ಮನ್ಯಾಗ ಎಲ್ಲಿ ಹಾಕೋ ಮಿಷನ್ ಊಟದ ಎಲ್ಲಿದ್ದ ಅದ್ರ ಮಿಷನ್ ವಾಟರುೂ ಕೂಡ ಸ ರೊಪ ಹಾಕಂದಿದ್ರು ಅದೆಲ್ಲಾ ಈಗ ಅಂಗಡಿಿಯಗಪ್ಪ ಆದ್ರ ಎಲ್ಲಾರೂ ಬೇರೆ ಬೇರೆ ಇದ್ರಾಗ ಹೋಗಿ ಹ
ಹ್ಮ್
ಈಗೇನ ಇವು ಇನ್ನೊಂದ್ ಹೊಸ ತೊಂದಾರಪ ನ್ ಮನ್ಯಾಗ ಏನ ಭತ್ತತಿ ಮಾಡೋ ವಿಷಯ ಬಂದೈತೆ
ಹ್ಮ್
ಹ ಅದ್ರಾಗ ಲಾಭ ಇಲ್ಲ ಎಷ್ಟೇ ಒಂದ್ ಕೆ ಜಿ ಎಂನೂರು ರೂಪಾಯಿ ಕೊಡ್ತಾರಂತ ಬತ್ತಿ ಮಾಡಿಕೊಟ್ರೆ ಒಂದ್ ಕೆ ಜಿ ಬತ್ತಿ ಗ
ಹ್ಮ್
ಒಂದ್ ಕೆಜಿ ಬತಿ ಎಂರು ರೂಪಾಯಿ ಮಾಡ್ಬೇಕಂದ್ರೆ ಒಂದ್ ಕೆಜಿ ಮಾಡ್ಬೇಕಂದ್ರೆ ಬಾಳ ಇಕತ ಬಾಳತಕತಿ
ಬೈ ಈಗ ಯು ಪಿ ಐ ಐ ಡಿ ಹಾಕ ಹಾಕಿ ಎಷ್ಟ ರೂಪಾಯಿ ಬರ್ತಾವ ಪ್ರೊಸೆಸಿಂಗ್ ಫೋನಾಗ್ತೀನ
ಹಾ ಏನಾತ್ತು
ಈಗ ಯು ಪಿ ಐಡಿ ಹಾಕಾ ಆಾಕ ಎರಡ್ ರೂಪಾಯಿ ಬರ್ತವಪ್ಪ ಇಲ್ಲಾ
ಹಾ
ಆಗ್ಲ್ ಪ್ರೊಸೆಸಿಂಗ್ ಬೀಳ್ತವ ಆಗ ಫೋನ್ಅಚ್ಚು ನಂಗ ಹಂಗ ನಾರ್ಮಲ್
ಹ್ಮ್ ಹಸತ್ ನನ ಐತಿ ಟೈಮ್ ಆಯತಾರ ಮತ್ತು
ಹ ಭೈ ಡುು ಭೈ
ಹ ಬ್ಯಾಡ ಬಯ್ಯಾ
ಏ ಇಡ್ಲಿ ನಡತತಿ
ಹತ್ ನಿಮಿಷಆತಲ್ಲಿ ಏನಂದ್ರು ಆರು ನಿಮಿಷ ತೋರಿಸ್ತೀರ ಕನ್ಯೆ ಹನ್ನೊಂದ್ ನಿಮಿಷ ಹತ್ನ ಈಗ ಹಾಚ್ತೇನಿ ಹೊಳ್ಳೆ ನ ಹಾಕಿದ್ ಕುೂಲಿಿಯ ನಾ ಹಾಕ ಗಪ್ಪಪ ಮಲ್ ಬಿ
ಹ್ಮ್ ನೀ ಹಾಕಿದ ಮಾ ಹಾಸನಾ
ಹ್ಮ್ ಇಡ್ಲಾ